ಹೆಲ್ಪ್
ಕೆಲ್ಸತತಿ ನಿನಗ
ಹ್ಮ್ ಕೇಳ್ಸತೇತಿ ನೋಡ ಬಟ್ಟಿ ತೊಳಕ ಇದ್ನ ಟತ ನಾವು ನಾಳಗ್ ಒಂದಿಷ್ಟು ಫಂಕ್ಷನ್ಕ
ಹಾ್
ಹ್ಮ್ ಬಟ್ಟೆ ತೊಳೋದಗೆ ಸಿ ಬಂದೆ ನಾಳಿಗೆ ಲುಂಗಿ ಉಟ್ಕೋಬೇಕಂತ ಕರಿ ಹೆಂ ಅಂತ ಏನೇ ನ ಸೋಳ ಮಕ್ಕಳು ಕರಿಂಗಿ ಊರಾಗಬಿಟ್ ಬಂದೀಿಮನಿ
ಹ್ಮ್ ಬಸ ಉ ನಾನು ಹ
ಮತ್ತ ಊಟನ ಇನ್ ಇಲ್ಲ
ಇನ್ನು ಇಲ್ಲ ನಿಮ್ದು
ಊಟ ಮಾಡಿ ಹೋಬಕೇನು
ನೋಡ್ಬಕು ಇನ್
ಹ್ಮ್ ನೋಡ್ಬೇಕುಕ್ಂದೆ
ಚೀರ ಬಂದ್ ಬಿಟವೇ
ಮೂರು
ಜೀರೋ ಅವಧಿ ಮೂರ್ ಜೀರೋ ಆಗ್ಬಿಟ್ಟು
ಯಾಕ
ಆ ನಮ ದೋಸ್ತ್ ಕಾಲ್ ಮಾಡಿನಲ್ಲ ಅದು ಅಮೌಂಟ್ ಕಟ್ಟತ ಒಂತ ಅದಕ್ಕ
ಅಮೌಂಟ್ ಕಟ್ಟಾತ ಪ್ರಗನ್ ಕೇಳಿದೆೇನಾ
ನಾಲ್ಲ ನಮ ದೋಸ್ ಹೇಳ್ ಹದಿನೈದು ದಿನ ತಿಂತ ಜಾಯ್ನ್ ಆಗ್ಯವ ಇಲ್ಲ ನಮ ದೋಸ್ತ ಅಬ್ಬ ಹದ್ನೈದು ದಿನ ಆಯ್ತು ನಮ ಜಾಯ್ನ್ ಆಗಿ
ಹ್ಮ್
ಕಟ್ಟತ ಅಂತೇಳತಾವ
ಅದೇ ಕಟ್ಟ ಅಥವಾ ಎೇಸ್ತು ಕೊಂದನಂತ
ನನ್ ಸಪ ತೋಡ ನ ತಟ್ಟವ
ಎರಡ್ ಸಾವಿರ ಬಂದ ಅಂತ ಅವನಿಗೆ ಹಾ ಹಾ ಹಾ ನಮಗೂ ಆಟೆ ಮಾಡ್ತೀನಾ ನಮಗೂ ಬಂದಿಲ್ಲನಾ ಹಾ ಹಾ ಹಾ
ಅದಕ್ಕೆ ಕಡಿ ಮಾಡಲ್ಲ ಅದನಗನ ಆಯ್ತ
ನಾಮೂ ಮತ್ತ ಇನ್ನ ಅದ ಅಲ್ ನಮ್ಮೂ ಕಂಪ್ಲೀಟ್ ಇಲ್ಲ ಹ ಮೂವತ್ತೆಂಟರಾಗ ಕರೆಕ್ಟ್ ಅಂದ್ರ ಹಾ
ಹ್ಮ್ ಅ ನೀ ಜಾಯಿನ್ ಆಗಿ ಅಷ್ಟು ಒಂದು
ಮೂವತ್ ಕೇ ಾತ ನಾನ
ಹ್ಮ ಹಾ
ಮತ
ನೀ ಜಾಯನ ಆ ದರ್ ದಿನ ಆಯತನೆಗೆ
ಹ್ಮ್ ಮಾಡಿ ಇಲ್ಲ ನಾನು ಪ್ರಭೆಗಳಿಂದ ಮಾಡುವಣ ಮಾಡೋಣ ಅಂತ ಬೆಂಗ್ಡಿಗೆ ಇಟ್ಟಿಂದನೇ ಮಾಡಕತ್ತಿನ
ಮಾರ
ಮಲ್ತಾಣ ಮಾಡೇ ಇಲ್ಲ
ಮದೇ ಜಾಯನ್ ಆಗಿದೆ ನಂಗರ
ಜಾಯ್ನ್ ಆಗಿದ್ದೆ ಬಟ್ ಮಾಡಿದ್ಲಾ ಈಗ ನಾನು ಈಗ ರೀಸೆಂಟ್ಲಿ ಜಾಯ್ನ್ ಆಗಿಂದಾನೇ ನೆನಗು ಹಾಕ್ತೀನಿ
ಹ್ಮ ಹಾ
ಹ್ಮ್ ಹ್ಮ್ ಮಕ್ತ
ಇಷ್ಟು ಮೂರನ ನಾಲ್ಕು ಜೀರ ಬಂದು ಈಗ ನಾನು
ಹ್ಮ್ ಆಗ್ ಜಿರ ಒಂದ್ ಒಂದೆ ಎಷ್ಟ್ರಾಗ
ಎಷ್ಟು ಇಪ್ಪತ್ತು ಇಪ್ಪತ್ತು ಕಂಪ್ಲೀಟ್ ಆದ ಈಗ
ಇಪ್ಪತ್ತೊಪ ಬಿಟ್ಟದ್ದಲ್ಲಿ ಅಮೌಂಟ್ ಏನ್ ಬಂದೈತ ಅನ್ ನೋಡಂಗ ಆ ಕಡೆ
ಬಂದಿದ್ದೆ ನ
ತಂದಿಲ್ಲ ವೆರಿಫಿಕೇಶನ್ ಹಕನ್
ಖರಿ ಹೆಂಗಿ ಊರಾಗ್ಬ ಬಿಟ್ಟು ಬಂದನ್ರಮ್ಮ ನಮ್ ಹಣ್ಮೆಂದ ಐತೆೇನ ಅಣ್ಮೆದನ ಇಲ್ಲ. ಲುಂಗಿ
ನಾ ಟು ಟಫುಲ್ಟ ಬ ಹಂಗ್ರ
ಹಾಲ್ಲುನ್ಗೆ ಐತಿ ಸಳ ಮಗಂದು ಹಾ ಲಿಂಗಕ್ ಚಲೋ ಐತಿ ನಾಹೊಸದಐತಿ ನಾಳ ಟಪ್ ಅಂಡ್ ಟಾಪ್ ಕ ಹೆಗೆಲ್ಲ ಸರಿ ಹಂಗ ನಂದಿತ್ತು ಮಸ್ತ್ ಇತ್ತು ಊರಾಗ ಬಿಟ್ಟುವ ನೀನ್ ಟಾಪ್ ಅಂಡ್ ಟಾಪ್ ಹತಿದ್ ನಿವುಡ ಅಲ್ಲ ಹಳ್ ಇಲ್ಲ ಜಮಸದ್ ಯಾವ್ದೇನೋ ಒಂದು್ ಹುಡುಗರ್ದು
ಹಾ ಒಂದು ರೌಂಡ್ ಬೈಗೆ ಬಂದ್ರೆ ಸಿಗ್ತತ್ತು
ಎ ಸಿಗತಾವ
ಹ್ಮ್
ಉ್ರಂಡ ಹ ಬಂದ್ರೆ ಸಿಗ್ತ ನಮ್ಮ ಮಳೆ ಫೋನ್ ಹತ್ತಕತ್ ನೋಡ್ಕು ಆಗ್ಲೇ ಫೋನ್ ಐತಿಲ್ಲ ಸುಮಗ ಹ ಈಗಿದ್ರ ಈಗಚ್ಚಕ ನಮ್ ಬೀರ ಹಳೆ ನಮ್ಮ ಹಳೆ.
ಹ್ಮ್ ಹ್ಮ್
ಅಮೌಂಟ್ ಅಕ್ಸ್ಯನ ಹಾಕ್ಬೇಕಂತ ಅವ್ನಿಗೆ ಅದಕ್ಕೆ.
ಹ್ಮ್ ಹ್ಮ್
ಮತ್ತ
ಒಂದು ಒಂದು ಕಡಿಮೆ ಆಗೈತಿಲಿ ಹಗಳೇ.
ಒಂದು ಕಡಿಮೆಾಗೈತಾ
ಹಾಂ ಹಾಗಳೆ ನಮ್ಮ ಸುಮ್ನೆ ಮಾತಾಡಕತ್ನಿ ಇದನೆ ಕೊಟ್ಟಕ್ಕೆ ಕೇಳಿಲ್ಲ ಕಟ್ ಮಾಡಿಬಿಟ್ಟೆ ಅವಾಗ
ಹ ಕಟ್ ಮಾಡಬಾರದು ಅದು ಹಂಗೇನರ ಕೇಳ್ಕ್ನು ಹ ಹಂಗ ನರ ಕೇಳಕ್ನು ಇದು ಮಾಡ್ಬೇಕದ ಏನಂದ್ರ ಹಂಗೆ ಕಂಟಿನ್ಯೂ ಒಂದ್ ಹದಿನೈದು ನಿಮಿಷ್ ತಾನ ಮಾತಾಡ್ಬೇಕಕ್ ಆಮೇಲೆನ
ಹ್ಮ್ ಹ್ಮ್
ನಡೀತೈತ್ ಮೊತ್ತ ಇರ್ಲಿ ತಗೋ ಬಂದಸ್ ಬರಲಿ ಅನ್ನದ ಬಂದಸ್ ಬರ್ಲಿ ಅನ್ನೋದ್
ಏನು ಮರಯ ಟ್ರೇನ್ ಹೊಯ್ ಅಂತ.
ಇದೆಲ್ಲ ಸಸೆತ್ ಆಗಿಬಿಟ್ಟ ನೋಡೋಣ ನು
ಸಾಕಾಗೈತ್ ಅಂದ ಇಷ್ಟು ಜಲ್ದಿ
ಸಾ ಜಾಸ್ತಿ ಮಾಡಿಟ್ಬಿಟರ ಟ್ರೇನ
ಹಾ ಅಲ್ಲೇ ಸಕಾಗ್ಬಿಡ್ತೇತೈತಿ ಅನ್ನಿಸ್ತ
ಬಟ್ಟಿ ಎಷ್ಟು ಜೋಡ್ಡ ತೊಳ್ದಿ.
ಬಟ್ಟಿ ಏ ಬಾಳ್ ತೊಳದಿನ್ನ ನ್ರಮವು ಬಾಳ ಇದ್ದು ಬಾಳ ಇದ್ದು. ಎೇಸ್ ಜೋಡಿ ಅಂದ್ರೆ ತಡಿ ಹಂಗಗೆೇಸ್ ಅದ ಪ್ಯಾಂಟ್ ತಾಸ ಒಂದು ಎರಡು ಮೂರು ನಾಲ್ಕು ಐದು. ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು.
ಪ್ಯಾಂಟು ಶರ್ಟ್ ಇಡದಂಗ ಪ್ಯಾಂಟ ಶರ್ಟ ಹಿಡದ್
ಬಟ್ಟೆ ಭಾಳ ಅಂದರು ನೀನು
ಹಾ
ಬಟ್ಟಿ ಭಾಳಾವ ಅಂತಿ
ಬಾಳದು ಇನ್ನ ಊರ್ಗ್ ಹೋಗ್ಬೇಕ್ರ ಚಿತ್ ಬಿದ್ದೈತಿ ನನ್ಗಿನ ಎಸ್. ಹಂಗ ಅಂತಷ್ಟ ಇಂಟರ್ವ್ಯೂ ಐತೆ.
ಯಾಕೆ
ಊರ್ಗ ಹೋಗಬಬೇಕ್ರ ಒಯ್ಯಕ್ ಅಜ್ಜ್ ಐತಿ. ಹೊಯ್ ಹ್ಮ್ ಎಲ್ಲೂಸ್
ಬ್ಯಾಗ್ ತುಂಬಕೊಂಡು ಹೋಗ್ಬೇಕರ ಅರದ್ ಹನ್ನೆರಡು ಆಗತ್
ಒಂದ್ ಕಾರ್ ಕೆರೆಸಬಿಡೋ ನಿಂದ್.
ಅ್ರ ಎನ್ ಕರಿಸ್ಥ್ಯಪ ಮ್ಯಾಕ ಹತ್ತಾನ ನೀವ. ಲುಂಗಿ ಮ್ಯಾಲ್ ಅಲ್ಲ ಲುಂಗಿ ಮ್ಯಾಲ ನಡತೈತಿಲ್ಲ ಅಲ್ಲ ನಾಳಗ್ ಮುಂಜಲ್ಲೆ ಲುಂಗಿ ಮಾಗ ನಡಸೈತೆ ಸರಿ ಹಂಗೆ ಐತೆ ಹ ಸರಿ ನಿಂದ ಕೊಟ್ಟಿದ್ದೆ
ಪಾರ್ಸವಂಡ ಎಂಗೇಡೆಲ್ಲದ್ರದ್ದ.
ಹಾ ಹೆಂಗ ವರಸೌಂಡ್ ಬರಲದ ಅಷ್ಟೆ.
ಬರ್ಲ
ಸೌಂಡ್ ಬರೋಲ್ದು ಬರ್ಸೌಂಡ್ ಬರ್ಲಾರ ಎಟ್ಟ ಕತಿತಿ ಅಂತ ಡಿಮ್ಯಾಂಡ್ ಅದು.
ಕೊಡಂಗಲ್ಲ ಹೊಟ್ಟ.
ಹಾ ಕೊಡಂಗಿಲ್ಲ ಹೌ
ಹಾ
ಕೋಟ್ಟಿಲ್ಲದು.
ಕೊಟ್ಟರಾ
ಹ್ಮ ಓ ಇಲ್ಲ ಅದೇ ನಾನು. ಹಾ ಹಾ ಮಡಚಿಟ್ಟಾನೇನೆ ಚಂದ. ಹ ನಡೀತೈತೋ ದ ಹೊಸ್ತ ಹ ಕರಿಂಗ ಸಿಕ್. ಚಿತ್ರ್ರಮ ಮಸ್ತ ಹ್ಮ ನನ್ ಸೈಜ್ ಸಿಗ್ತವ ಎಲ್ಲಾ ನನ್ ಸೈಜ್ ಬೇಗ ಇರ್ತವ.
ಹ
ಹಾ
ಹಲ್ಲಂಗಿ ಯಟಾ
ನನ್ ಸೈಜ್ ಐತದು ನೀಪ್ಪೋನ್ ಹಚ್ಚಕತ್ತ ಈಗ ತಡಿಯಪ್ಪ. ನ್ಮೆಂಟ್ ಹಚ್ತೀನಿ ಇನ್ನ ಮೂರ್ನಮಿಸ್ ಮಾತಾಡ್ರನ್.
ಲುಂಗಿ ವೈಟ್ ಏನಂತ ಲುಂಗಿ.
ಹಾ ವೈಟ್ಲುಂಗಿ.
ಸಜ
ಶು ಕರಿವ್ ಅದಾವ ಆದ್ರ ಮತ್ತಾವ್ ಬೇರೆವು.
ವೈಟ್ ಆಕಲ್ಲ.
ವೈಟ್ ಅಂದ್ರ ವೈಟ್ ಶೂ ಇಲ್ಲ ನಾನು
ಎಲ್ಲ ಲುಂಗಿ ವೈಟ್ ಇದ್ರೆ ಬ್ಲ್ಯಾಕ್ ಹಾಕಿ ಅಂದ್ರೆ ಚೊಲೋ ಕಾಣುತ್ತೆ.
ಶೂ ಹಾಕ್ಲಾರ ಸುಮ ಚಪ್ಪಲ್ಲ. ಎಂತ ಕಲಪರೀ. ಸಲ್ಲಪುರೀ ಚಪ್ಪಲ್
ಹ ಹಾ
ಕೊಲ್ಲಾಪುರಿ ಚಪ್ಪಾಲು ಹ ದೋಸ್ತ ಕರೆಂಟ್ ಆಯ್ತು ದೋಸ್ತಾಗ.
ಕರೆಕ್ಟ್ ಆಯಿತೋ.
ಕರೆಕ್ಟ್. ಹೋಗಿತ್ತು ಹತ್ಕನ್ ಬೇಕೆಂತ ಮಡಚಿ ಬಿಟ್ರ ಆರಾಮ ಕರೆಕ್ಟ್ ಆಯ್ತಿ ಹೆಂಗಿ.
ಆಯ್ತು ಇಿಸ್ತೀ ಮಾಡಳ ಬಿಡ ಆ ಕಡೆ.
ಏ ಇಸ್ತ್ರು ಹೊಡೆದತ ಐತದು. ಮಡಿ ಚಿಟ್ಟ ಇಸ್ತ್ರು ಹೊೋಡ ಮಡಿಚಿಟ್ಟದಯ್ತದ ನಾ ಮುಗಿ ತಿಂತವ್ ಸಿಗತೋ ನಮ್ಗೆ. ಏನ
ಹ್ಮ್ ಹ್ಮ್
ಹ್ಮ್ ಕರಿ ಹೆಂಗಗೆ ಸಿಕ್ತ ಆಮೇಲೆ. ಹ್ಮ ಸರಿ ಹಂಗೆ ಲುಂಗಿ ಒಂದ್ ಅವಂದ್ ಐತಿ ಲುಂಗಿ ನಂದ ನಂತ್ರ ಹೊಲಸಗೇತೆ.
ಹ್ಮ್ ಹ್ಮ್ ಒೋಗಿ ಬಕಲ್ಲ ಅದು ಒಂದು ಮತ್ತ.
ತಲಿ ಹೆಚ್ಚಿ ಬಿಟ್ಟಾರ ಸುಳೆ ಮಕ್ಕಳು ನಾನ್ ಎಲ್ಲಿಗೆ ಹೋಗಿನ ಹೋದಾಗ ತೊಗೊಂಡು ಅವ್ನೋನ್ ತುಲ್ಲ್ ಸುಳೆ ಮಕ್ಳ ಬಾಳ ಹೊಲಸ ಮಾಡ. ತ್ತರ.
ಹಾ ಹಾ ಹಾ.
ಅದ ಕಲಿ ಹೋಗೊಂಗ ಎಲ್ಲನ ಹಿಂಗ ಇದಕ್ ಕೊಡ್ಬೇಕದು ದೋಬಿ.
ಹ್ಮ್ ಹ್ಮ್.
ಹ್ಮ್.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
ಏ ಇವ್ನೌನ್ ಉಚ್ಚಿ ಅರೆ ನಿಂದರ್ಥವ್ ಏನ್ ಇಲ್ಲ. ಆರಾಮ.
ಯಾಕ.
ಪೋನ್ ಹಚ್ಚದು ಹಚ್ಚಕತ್ತಾನ ಸ್ವಲ್ಪ ಅಮೌಂಟ್ ಹಾಕ್ಯನ ನಾಕು ಹಾಕಕ್ ಹಾಕ್ಬೇಕು ತಡಿ ಗಾಡಿ ಮ್ಯಾಗದಿನಿ ಹಾಕಕ. ಎಂತ ಅಂತಂದಾನ.
ಹ ಹ.
ಅಯ್ಯೋ ಮರ್ಯಾ ಅಂತಸಿ.
ತಡಿ ಇನ್ನೊಂದ ನಿಮಷ ಕಡೆ ಮಾವು.
ಇನ್ನೊ ಒಂದ ನಿಮಿಷ ಆಯ್ತಾ ಹ್ಮ್. ದೋಸ್ತ ಕೆಳಗ ಹೋಗಿದ್ವಿ ಲೆ ಅಪ್ಪಾ ತಡ್ಲೆ ಅಪ್ಪಾ ಎಂತ ಪರಿ ಅರ್ಜೆಂಟ್ ಮಾಡಕತಿ ಅಂತೀನಿ.
ಏನ್ ಕೆಳಗ ಹೋಗಿದ್ದಿ.
ಅವನಿಗೆ ಹೇಳ್ತೀನಿ. ಅವ್ನಿಗ್ ಹೇಳೇತೀನಿ ಕೆಳಗ ಹೋಗಿದ್ನಿ ಅಂತ.
ಹ್ಮ್ ಹ್ಮ್ ಹ್ಮ್.
ಹ್ಮ್.
ಓ ಕಾಲು ಮಾಡಿದವನ್ಗೆ ನೀ ಮಳೆದಾರ್ಗ.
ಹಾ ನಮ್ಮ್ ಅಲ್ಯಾಗ್ ಕೆಳಗ ಹೋಗಿದ್ನಿಲೆ ಅಪ್ಪ ಪೋನ ಹಚ್ಚದ್ ಹಚ್ಚಕತ್ತ ಅಲ್ಲ ಅಂತ. ತೆಸ ಹೊಡೆದ ಹೊಡ್ಯಾಕತ್ತನ ಒಂದ ಸವನಾ. ಹ್ಮ್.
ನಿಮ್ಮ ನಿ ನಿಮ್ಮ ತಮ್ಮಂದನ್ನು ಮಾಡಿದೆ ಅಲ್ಲ.
ನಮ್ಮ ತಮ್ಮೊಂದ ತಡಿ ಹೇಳ್ತೀನಿ ಅದ ಸಪ್ರೇಟ್ ಆಗಿ ಹೆಲ್ಟೇನಿಯಲ.
ಸರಿ ಸರಿ ಆಯ್ತಾಯಯ್ತು.
ಹಾ ಸರಿ. ಹಲೋ ಹಾ ಹಾ ಕಟ್ ಮಾಡ.